ತುಬಾಸಿನ್ ಸರ್
ಸರ್ ಏನ್ ಮಾಡ್ತ ಇದ್ದೀರಾ ಸರ್ ಈ ಊಟ ಚ ನಾಷ್ಟ ಏನಾದ್ಗಿದೆಯಾ ಸರ್ ನಿಮ್ದು
ಸರ್ ನಮ್ದು ಊಟ ಚಾ ನಾಸ್ಟಾ ಎಲ್ಲಾ ಇದೆ ಸರ್ ನಿಮ್ದು ಸರ್
ಸರ್ ನಮ್ದ ಈಗ ತಾನೆ ಚಾ ಮುಗಿಸಿಕೊಂಡು ಬಂದಿದ್ದೇವೆ ಸರ್ ನಮ್ಮ್ ಮನಲಿ ಕರ್ದ್ರು ಉಳಿಯಲ್ಲಿಲ್ಲ ಆಟ ಆಡೋಕೆ ಅಂತ ಕೂತಿದ್ದೇವೆ ಸರ್ ನೀವ ಏನ್ ಮಾಡ್ತಾ ಇದೀರಿ ಸರ್
ಸರ್ ನಮ್ದ ಏನು ಇಲ್ಲ ಸರ್ ನಾವು ಈಗ ನಾವು ಕಾಯ್ಕಿದಿ ನಮ್ಮ ವ್ಯವಸಾಯದ ಸರ್ ನಾವು ಮಾಡಿ ಸರ್ ನಾವು ಬಂದು ಈಗ ಸುಮ್ನೆ ಕೂತಿದೀನಿ ಸರ್ ಚಾ ಅಲ್ಲಿ ಕುಡುದು
ಹೌ ಸರ್ ನೀವು ಮತ್ತೆ ಕೆಲಸನ್ನ ಏನ್ ಮಾಡ್ಕೊಂಡಿದ್ರಸ ನಿಮ್ಮ ಜೀವನೋಪಾಯಕ್ಕಾಗಿ
ಸರ್ ನಾವು ಈಗ ವ್ಯವಸಾಯ ನಾವು ವ್ಯವಸಾಯವನ್ನು ಮಾಡ್ತಿದ್ದೇವೆ ಸರ್ ನಾವವು ಈಗ ಒಂದು ಪೆಟ್ರೋಲ್ ಬಂಕ್ ಇಡ್ಬೇಕು ಅನ್ನೋದು ಚಲ ಇದೆ ಸರ್ ಸ್ವಲ್ಪ ನೀವು ಏನಾದ್ರು ಹೇಳಿ ಸರ್ ಪೆಟ್ರೋಲ್ ಬಂಕ್ ಬಗ್ಗೆ ನಾವು ಏನೆನ್ ಮಾಡಬೇಕ್
ಒನ್ ನೀವು ಪೆಟ್ರೋಲ್ ಪಂಪ್ ಎಲ್ಲ ಹೋಗ್ಬೇಕಂದ್ರೆ ಕೆಲ್ಸಕ್ಕೆ ನೀವು ಮೊದ್ಲ್ಲ ಎಲ್ಲ ಅಲ್ಲಿ ಜನಗಳು ಹೆದ್ರದ್ರ ತಾವೇನ್ ಡಿ ಎಲ್ ಗಳೂ ಇರ್ತಾವ
ಹೌದ್ ಸರ್
ಎದ್ದ್ರ ಗಂಡ್ಣ ಇರ್ತಾವ ಅಂತ ತಿಳ್ಕೊಳ್ಳಿ ಸರ್ ಮೊದಲಿಗೆ ನೀವು
ಹೌದ್ ಅಲ್ಲ ಸರ್
ಹೀಗಾಗಿ ನೀವು ಎಲ್ಲಾ ಗನ್ನಗಳು ಮೊದಲು ಡೀಸೆಲ್ ಗನ್ ಹ ಸರ್ ಅಂದ್ರೆ ಪೆಟ್ರೋಲ್ ಗನ್ ಸಣ ನೀಲಿದಾ ಡಿಜಲ್ ಗನ್ ಹಾ
ಹೌದು ಸರ್
ಆ ಗನ್ನಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಳಬೇಕು ಸರ್ ಮತ್ತೆ ನೀವು ಯಾವವುದೋ ಗಾಡಿ ಮೇಲೆ ಕೆಲ್ಸಕ್ಕೆ ಹೋಗ್ತಾರಾಂತ ನಾ ಕೇಳಪಟ್ಟಿದ್ದೇನೆ ಸರ್ ಯಾವ ಗಾ ಮೇಲೆ ಹೋಗತಾರಾ ನೀವು
ಸರ್ ನಾವು ಈತ ಕ್ಕೆ ಹೋಗತೀವಿ ಸರ್
ಸರ್ ನಿಮ್ಮ ವಾಯ್ಸ್ ಕ್ಲಿಯರ್ ಕೇಳ್ತಿಲ್ಲ ಸರ್ ಸ್ವಲ್ಪ ನೆಟ್ವರ್ಕ್ ಇರೋ ಪ್ರದೇಶಕ್ಕೆ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಹೇಳಿ ಸರ್
ಹ್ಮ್ ಸರ್
ಹಲೋ ಸರ್
ಹೌದು ಸರ್
ಸರ್ ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳ್ತಿಲ್ಲ ಸರ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಗಾಳಿ ಇರೋ ವಾತಾವರಣಕ್ಕೆ ಕದ್ರ ಮಣಿ ನೆಟ್ವರ್ಕ್ ಓಕೆ ಸರ್ ಹೆಸರು ಏನಿದೆ ಸರ್
ತಕೊರೆ ನಿಮ್ಮೂರು ನೀನೇ ಮಾತಾಡ್ಸು
ಸರ್ ನೀವು ಕರೆ ಮಾಡದಕ್ಕೆ ಧನ್ಯವಾದಗಳು ನಿಮ್ಮ ವಾಯಸು ಪೂರಾ ಚೆನ್ನಾಗಿ ಕೇಳ್ ಅದೆ ಏನ್ ಮಾಡ್ತಾ ಇದ್ದೀರಾ ಸರ್ ಇರ್ಲಿ ಬಿಡಿ ಸರ್ ನೀವು ಹ ಇರ್ಲಿ ಬಿಡಿ ಸರ್ ಊಟ
ಫೋನ್ ಬಂತು
ಇರ್ಲಿ ಸರ್ ಮಾತಾಡಿ ಸರ್ ಪರವಾಗಿಲ್ಲ ನೀವು ಕರೆ ಮಾಡದಕ್ಕೂ ನಮ್ಗೂ ಕೂಡ ಎಲ್ಲಾ ತುಂಬ ಹೃದಯ ಧನ್ಯವಾದಗಳು ಕನ್ನಡ ಶಾಲೆಯಲ್ಲಿ ಕಲ್ತಿರುವಂತ ನಿಮಗೂ ಕೂಡ ಧನ್ಯವಾದಗಳು ಸರ್ ಹೀಗಾಗಿಯೇ ಮುಂದುವರೆದ ಕಥೆಯಲ್ಲಿ ಕಾಂತಾರದ ಎರಡನೇ ಚಿತ್ರ ನೀವು ನೋಡಬೇಕು ನೀವು ಏಕೆಂದ್ರೆ ಕಾಂತಾರದಲ್ಲಿ ಹಲವು ಬಗೆಯ ಬಣ್ಣಗಳು ಚಿಟ್ಟೆಗಳು ಪಕ್ಷಿಗಳು ಕಾಗೆಗಳು ಗೂಬೆಗಳು ನವಿಲುಗಳು ನರಿಗಳು ಇದ್ದಾವೇ ಊಟ ಉಣಲಿಕ್ಕೆ ಏನು ಬೇಕು ಸರ್ ಹಲೋ ಸರ್
ಹಲೋ ಸರ್ ಹೇಳಿ ಸರ್ ಕೇಳಿಸ್ತಾ ಇದೆ
ಸರ ಅದೇ ಸರ್ ಕಾಂತಾರ ಪಿಕ್ಚರ್ ನೋಡಿದಾರ ಸರ್ ನೀವು ಸರ್ ನೀವು ಕಾಂತಾರ ಮೂವಿಯನ್ನು ನೋಡಿದೀರಾ ಸರ್
ಸರ್ ನಾವು ಹ ಹಾ ಎಮ್ಮೆ ತಕೊಂಡ್ ಹೋಗತಾರಲ್ಲ ಸರ್ ಅವನೇ ಅಲ್ವಾ ಸರ
ಸರ್ ನಿಮ್ಮ ದ್ವನಿ ಯಾಕೋ ಕ್ಲಿಯರ್ ಆಗಿ ಕೇಳಸ್ತಾ ಇಲ್ಲ ಸರ್ ಏತಕ್ಕ
ನಾವು ಟವರ್ ದಲ್ಲಿ ಇಲ್ಲ ಅನ್ಸುತ್ತೆ ಹಾ ಹಲೋ ಸರ್ ಈಗ ಹೇಳಿ ಸರ್
ಹಾ ಸರ್ ನೀವು ಒಲ್ಲ ಎಲ್ಲೇ ಕೆಲ್ಸಕ್ಕಾಗಿ ಯಾವದು ಗಾಡಿಯ ಮೇಲೆ ಕೆಲ್ಸಕ್ಕೆ ಹೋಗ್ತೀರ ಅಂತ ಕೇಳ್ಪಟ್ಟೆದೇವೆ ಸರ್ ನೀವು ಅಲ್ಲಿಯ ಅತ್ಯುತ್ತಮ ಮಾಲೀಕರಲ್ಲಿ ಕೆಲಸಕ್ಕೆ ಸೇರಿದ್ದೀರಾ
ಹೌದು ಸರ್ ನಾವು ವಿಂಟ್ರಾ ಈ ತಟ್ಟೇಲಿ ಹೊಕ್ಕಿವಿ
ಹಲೋ ಸರ್
ಹಾ ಸರ್ ಊಟ ಆಗಿದೆ ಸರ್
ಆ ತಸರ್ ಈಗ ಕೇಳುತ್ತಿದೆ
ಕೇಳಾಕತ್ತೈತಿ ಇಲ್ಲ ಸರ್ ಮತ್ತೆ ಸರ್ ನೀವು ಗಾಡಿಯ ಮೇಲೆ ಎಷ್ಟು ಆದಾಯವನ್ನು ಗಳಸುತ್ತೀರಾ ಒಂದು ತಿಂಗಳಿಗೆ ನೀವು
ಸರ್ ನಮ್ ಇನ್ ಏನೇಲಿ ಮಾಡ್ಬೇಕು ಸರ್ ಈಗ್ಬಿಟ್ಟಾ ನಾವ್ ಕೆಲ್ಸಕ್ ಹೋಗ್ಬಿಟ್ಟ
ಸ್ವಲ್ಪ ಜೋರ ಮಾತಾಡ ಲೇ ಈ ಕಡೆರ ಬಾ ಸರ್ ಮತ್ತೆ ಸರ್ ನಿಮ್ಮ ದ್ವನಿ ಕ್ಲಿಯರ್ ಆಗಿ ಕೇಳತಾ ಇಲ್ಲ ಸರ್ ಏನು ಮಾಡೋದು ಸರ್ ಹಲೋ ಸರ್ ನಿಮ್ಗೆ ಕೇಳಸ್ತಾ ಇದೆಯಾ ಸರ್ ಕೇಳಸ್ತಾ ಇದೆ ಅಂದ್ರೆ ಮಾತನಾಡಿ ಅಲ್ಲ ಸರ್ ಕೇಳಾಲ ಹಲೋ ಸರ್ ಹಲೋ ಸರ್ ಹಲೋ ಹಲೋ ಸರ್ ಹಲೋ ಸರ್ ಹಲೋ ಹಲೋ ಹಲೋ ಹಲೋ
ಹಲೋ ಹೇಳಿ ಸರ್
ಹಲೋ ಹಲೋ ಹೇ ಮ್ಮಯಾ
ಮಹ್ಯ
ಏ ಮಹ್ಯ ಹಲೋ ಸರ್ ನೀವು ನಮಗೆ ಕರೆ ಮಾಡಿದಕ್ಕೆ ಜನ ಧನ್ಯವಾದಗಳು ಸರ್.
ಸರ್
ತಿಂಡಿ ಆಗಿದೇಯಾ ಸರ್? ಹಲೋ ಸರ್ ಊಟ ಆಗಿದೆಯಾ ಸರ್?
ತಿಂಡಿ ಆಗಿದೆಯಾ ಸರ್?
ಊಟ ಆತ್ರಿ,? ನಮ್ದೂ ಆಗಿದೆ ಸರ್.
ಏನ್ ಮಾಡ್ತಾ ಇದ್ದಾರೆ
ಏನು ಇಲ್ಲ ಸರ್. ಆ ಬಿಜಾಪುರ್ದಾಗ್ ಮಳಿನ ಆಗಿಲತ್ ನೋ ನ ಸರ್.
ಹೌದ ಸರ್ ಬಿಜಾಪುರದಲ್ಲಿ ಮಳಿ ಆಗಿಲ್ಲ ಅಂದ್ರೆ ನಿಮ್ಮ ಊರಲ್ಲಿನೂ ಆಗಿದೆ ಅಲ್ ಸರ್.
ಎ ಏನು ಇಲ್ರಿ ಸರ್. ರೈತಿಗ ರೈತರಿಗ ಭಾಳ ಇದು ಆಗೇತ್ರಿ. ಮಳಿ ಬರ್ಲಾರ್ದ ಸಲಾಗ್ರಿ.
ಹ ಸರ್ ಮಳಿನೇ ಅದು ಮತ್ತ ನಿಮ್ಮ ಊರ್ ಅಲ್ಲೆಲ್ಲ ಮಹೇಶ್ ಬಿದಿರಿ ಅವರೆಲ್ಲಾ ಮಳೆ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಸರ್ ನಮ್ಗೆ.
ಆ ರಿ ಸರ್.
ಮತ್ತ ಊಟಕ್ಕಾಗಿ ಏನನು ಮಾಡಿಕೊಂಡಿದೀರಾ ನೀವು ಊಟ ಅದು ಏನ್ ಮಾಡ್ತಾ ಇದೀರಾ ನೀವ್ ಈಗ್. ಏ ಮಾತಾಡ್ಲೇ ಏನ್ ಏನ್ರ ಸುಮ್ಮ ಮಾತಾಡ. ಮಾತಾಡ ಏನ್ರಾ ಸುಮ್ ಬರ ಬರ ಹಂಗ ಹಿಂಗ್ ಮಾತಾಡ್ ಸುಮ್ಮ ಏ ಮಾತಾಡ.
ಊಟ ಉಂಡಿರಿ?
ಸರ್ ಮಾಡೇವ್ರಿ ಸರ್ ನೀವ ಆದ್ರೂ ಊಟ ಮಾಡ್ಕೊಳ್ಳಿ ಸರ್ ಯಾಕಂದ್ರೆ ನಿಮ್ಮ ಆರೋಗ್ಯವೇ ನಮ್ಗೆ ಆರೋಗ್ಯ ಭಾಗ್ಯ. ಸರ್ ನಿಮ್ಮ ಮನೆಯವರು ಎಷ್ಟು ಮಂದಿ ಇದ್ದೀರಾ ಸರ್ ನೀವು ಕೆಲ್ಸಕ್ಕೆ ಏನ್ ಮಾಡ್ತ ಇದ್ದೀರಾ ಸರ್?
ಹ್ಮ್ ಸಿದ್ದರಾಮಯ್ಯನ್ ಕೈಯಾಗ ಅಡ್ಯಾಡ್ತೇವ ಸರ್.
ಸರ್ ನೀವು ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಇರ್ತೀರ ಅಂದಂಗ ಆಯ್ತು.
ಶೆಡ್ಡಿಗ್
ಸರ್ ಹಾಗೆ ನೀವು ಮಾಡಿರ್ತಕ್ಕಂತ ಕೆಲ್ಸಗಳೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಆಗತ್ತವಾ?
ಹಾ ಸರ್.
ನೀವು ಕೆಲ್ಸಗಳನ್ನ ಏನನ್ನ ಮಾಡ್ತೀರಾ ಸ್ವಲ್ಪ ವಿವರಣೆ ಆಗಿ ಹೇಳಿ. ಭಲೋತಕಾ ಹೇಳಲೆ ಏನ್ರ ಮಾತಾಡ ಸುಮ್ ಭಾಳೊತಕಾ ಹಂಗ್ ಹಿಂಗ್ ಸುಮ್
ಆ ಹೊಲ್ದಾಗ ಮಳಿ ಆಗ್ಲಾರ್ ಸಾಲ್ಯಾಗ್ ಹಿಂಗ ಆಗೇತ್ ನೋಡಿ ಸರ್.
ಮತ್ತ ಮಳಿ ಅದು ಆದ್ರ ದಗದಕ್ಕೆ ಹೋಗ್ತಿರಾ ಕೆಲ್ಸಕ್ಕೆ ಸೇರ್ಕೊಂತೀರಾ ಎಲ್ಲಾದ್ರೂ?
ಹ್ಮ್ ಸರ್.
ಮತ್ತೆ ಸರ್ ಏನಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ರ ನಮಗೂ ಉತ್ತಮ ಹಾ ಸರ್ ಊಟ ಅದು ಆಗಿದೆಯಾ ಸರ್ ನಿಮ್ದು?
ಆಗಿದೆ ಸರ್.
ಸರ್ ಮತ್ತೆ ನೀವು ಏನ ಕೆಲಸ ಮಾಡಿಕೊಂಡಿದ್ದರ ಹೊಲ್ಲದಲ್ಲಿ ಏನಾದ್ರು ಊಟಕ ಉಳಿಮೆ ಏನಾದ್ರರು ನೋಡ್ಕೊಂಡಿದೀರಾ ಸರ್ ನೀವು ಎಷ್ಟನೇತ್ತೇ ಸಾಲ ಕೇಳ್ತಾ ಇರೋದು ಸರ್ ಈಗ ಪ್ರಸೆಂಟ್ ಆಗಿ ಸರಿ ಐನಂತೆ ಕನ್ನಡದ ಮುಖ್ಯಮಂತ್ರಿ ಯಾರು.
ಸುದವಯಾ
ಹೌ ಸರ್ ನೀವ್ ಹೇಳ ಉಪ ಮುುಖ್ಯಮಂತ್ರಿ ಯಾರು.
ಡಿ ಕೆ ಶಿವಕುಮಾರ್.
ಹೌ ಸರ್ ನೀವ್ ಬಾಳ ಚೆನ್ನಾಗಿ ತರಾ ನಿಮ್ಮ ಓನಿಯ ಮುಖ್ಯಮಂತ್ರಿ ಯ ಸರ್.
ಆ
ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳು.
ಮೋದಿ
ರಾಜ್ಯದ ಮುಖ್ಯಮಂತ್ರಿಗಳು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಇರೋದು ಒಬ್ಬರೇ. ಸಿದ್ದರಾಮಯ್ಯ ಸರ್ ಮೋದಿ ಕೇಂದ್ರದ ರಾಷ್ಟ್ರಪತಿ. ಪ್ರಧಾನ ಮಂತ್ರಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸರ್. ಮತ್ತೆ ನಿಮ್ಮ ಊರಲ್ಲಿ ಮಳೆಯದು ಆಗಿದಯಾ ಸರ್.
ಇಲ್ಲ ಸರ್ ರೈತರ ಕೊರ್ಗತ್ತಿದಿದ್ದಾರೆ ಸರ್ ಮಳೆ ಆಗ್ಲಾರದಿಂದ.
ಸರ್ ಮಳೆ ಆಗ್ಬೇಕಂದ್ರೆ ರೈತರು ಏನ್ ಮಾಡ್ಬೇಕು ಹೇಳಿ ಸರ್ ಒಂದ್ ಸ್ವಲ್ಪ.
ಬೆಳೆ ಬೆಳಿತಿಲ್ಲಾ ಏನು ಆಗ್ತಿಲ್ಲ ಸರ್.
ಅದೇ ಸರ್ ಬೆಳಿ ಬೆಳಿಕಂದ್ರ ನಿಮ್ ಮಳೆ ಬೇಕಾ. ಮಳೆ ಬೇಕಂದ್ರ ಏನ್ ಮಾಡ್ಬೇಕು.
ಮಳೆ ಬೇಕಂದ್ರ ಮೋಡಕ್ ಗಾಳಿ ಬರ್ಬಾರ್ದು ಸರ್. ಮೋಡಗಳು ನಿತ್ತು ಕೊಯ ಕೊಯ್ದು ಮಳೆ ಬರ್ಬೇಕು ಸರ್.
ಹೌದ್ ಸರ್ ನೀವ ಹೇಳೋದು ಕರೆ ಸರ್ ಮಳೆ ಬರ್ಬೇಕಂದ್ರೆ ಮೊದಲು ಗಿಡಗಳನ್ನ ನೇಡ್ಬೇಕು ಸರ್ ನಿಮ್ಮ ಹೊಲಗಳಲ್ಲ ಎಲ್ಲಾ.
ಅವಗ ಹೊಲ್ದ ತುಂಬಾ ಗಿಡಗಳ ಇವೆ ಆದ್ರೂ ಮಳೆ ಬರ್ತಲ್ಲ.
ಸ ನಿಮ್ಮ ಒಬ್ಬರ ಹೊಲದಲ್ಲಿ ಹತ್ತು ಗಿಡ ಇದ್ದೆ ಮತ್ತೊಬ್ಬರ ಹೊಲ್ದದಲ್ಲಿ ಒಂದು ಗಿಡಲ್ಲ ನಾಗ ಮಳೆ ಎಲ್ಲಿಂದ ಬರುವಾಗ ನಿಮ್ಮ ಹೊ ಕ್ಕೆ ಮಾತ್ರ ಬರ್ಬೇಕಾ.
ಸುತ್ತಮುತ್ತಲ ಅಂತ್ರು ಗಿಡನೇ ಇಲ್ಲ.
ನೇ ಇಲ್ಲ. ಹಾ ಸ ಹಾ ಬೈ ಇನೋಂದ ಐ ನಿಮಿಷ ಐತಿ ಪಟಾ ಪಟಾ ಏನ್ರ ಸರ್ ನಮ್ಮ ಕಡೆೆಯೆಲ್ಲಾ ಪೂರಾ ಬುಗಿಲೆದ್ದು ಹರ್ತಾ ಇದ್ದೇವೆ. ಸರ್ ದೊಡ್ಡ ದೊಡ್ಡ ಡೋನಿ ಈ ಬ್ರಿಜ್ ಗಳೆಲ್ಲಾ ನೋಡಿದಾರಲ್ಲ ಸರ್. ಫಿಲ್ಮಗಳಲ್ಲಿ ಅವೆಲ್ಲ ತುಂಬಿ ಓಡದಾಡ್ತಾ ಇದ್ದಾವೆ.
ನಿಮ್ಮ ಊರು ಸರ್.
ಸರ್ ನಮ್ಮ ಊರು ಕಜಿಕಿಸ್ತಾನ್ ಮುಂಬೈ ಹತ್ರ ನಿಮ್ಮ ಊರು. ಹೌ ಸರ್ ನಿಮ್ಮದು. ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್ ಇಷ್ಟೊತ್ತಕ ಸಿಕರಿಸಕ್ಕೆ ಥಾಂಕ್ ಯು.
ಪಾಲಾ